ಊಟ ಐತೆೇನೆ
ಪ ಏನಡು ಪಾಯಿಕರಣಾ
ನಮ್ದು ಚಪಾತಿ ಪಲ್ಯ ಸ್ವೀಟ್ ಇತ್ರಿ ನಿಮ್ದು ಏನಐತ್ರಿ ಹಾ ಮೆಸನಗ್ರೀ
ಹಾ ಊಟ ಆಗದು ಊಟ ಹೊರ ಇಲ್ಲ ಮನೆ ಮಾಡಿತ್ತು
ಮನೆ ಮಾಡಿದ್ರ ನ್ರಿ ಏನ್ರೀ ಇವತ್ತು ಹಬ್ಬ
ಹಬ್ಬ ಮೊನ್ನೇನಯ್ತು ಮೊನ್ನೆ ನಾವು ಟ್ರಿಪ್ ಹೋಗಿದ್ವಿ ಮೊೆ ಅದೇ ಸೂಟ್್ಯಾಗ ನಾಕಕ್ ಮಂದಿ ದೋಸ್ತರು
ಹೌದೇನ್ರಿ
ಎಲ್ಲ ಟ್ರಿಪ್ ಆದ ಮುಚ ಮಂದಿ ಇಲ್ಲೇ ಈ ಅದು ಗೋರ್ಮೆಂಟ್ ಕಲ್ ಯದಗಿರ್
ಹೌದೇಏನ್ರರಿ ಎಲ್ಲಾ ನೇಚರ್ ಎಲ್ಲಾ ಹೆಂಗಿತ್ರಿ ವೆದರ್
ನೇಚರ್ ಎಲ್ಲ ಚಲೋ ಬೋನ್ೊಳ್ಕೊಂಡ್ ಹೋಗೋದ ಅದೊಂದ್ ಮಿಸ್ ಆಯ್ು ಆ ಕಡೆ ಅದ ಏನ್ ಅಷ್ಟೇನ್ ಸೇರಿಗ ಇರ್ಲಿಲ್ಲ ಅಂದ್ರೆ ಅದಕ್ಕೆ ಆ ಕಡಿಂದ ಅ ನೋಡ್ತರಲ್ಲ ವಾಪಸ್ ಬಂದಗೆ ತಳಳ್ತಿದಲ್ಲ ಗುಬರ್ಗ ಒ್ ನೋಡತತಿ ಬರ ಅಲ್ಲಿ ಎಲ್ಲ ಸಿಟ್ಟಿಯಾದಲ್ಲಾ ಈಗ ನೇಚರ್ ಮಸ್ತ್ ನೋಡಿ ಅದ್ಗಿರ್ ಸೈಡ್ ಅದಗೀರ್ ದಾಟಿವ ಅಲ್ಲಿ ಯ ಅಲ್ಲಿ ಒಂದು ನೇಚರ್ ಚಾಲ ಇತ್ತು ಒಂದು ಒಂದುಂದು ಬಾರಿ ನೇಚರ್ ಮಸ್ತ್ ಇತ್ತು ಮಳೆ ಅದೆಲ್ಲ ವೆದರ್ ನೋಡ್ಕೊಂಡು ಇದ್ದ ನ ಯರಡ್ ದಿವ್ಸ ಮಳೆ ಇದದು ಸಲ ಬಿಸಿಲ ಇತ್ತ ನವು ಹೋಗ ಹ ಆತಿದ್ದಲ್ಲ ಏಲ್ಲ ನೋಡಕನ್ ಆಗ್ತಿ ಬ್ಯಾಸ್ರ ಮಳಿ ಎಲ್ಲ ನೋಡ್ಕೊಂಡ ಹಯ್ದ ಒಂದ್ ಅಕಡ ಮ ಅಷ್ಟ ಮಳಿ ಬಂದ್ರರುೂ ಬೇಸರದ ಒಂದು ಕ್ಕದಾಗ ಹೊಂಟಿತ್ತು
ಹಾ ಹೌದೇನ್ರರಿ
ಸ ಒಂದ್ ಲೆಕ್ಕದ ಸ್ವಲ್ಪ ಸ್ವಲ್ಪ ಮನೆ ಇತ್ತಲ್ಲ ಅಂದ್ರ ಮತ್ತತ್ ಹ ಗಾಡಿ ತಗೊಂಡ ಇದವಲ್ಲ ಅದೇನ್ ಕಾರ್ ಇದ್ರೆ ಮತ್ತತ್ ನಡತಿದ್ದಲ್ಲ ಗಾಡಿಯಾಗ ರೇಂಜ್ ಆಯತ್ ಮಸ್ತ್ ಎ ಕಡೆ ಹೋಗಿದ್ದ್ ಆ ಕಡೆ ಹೋಗಂತ ಮತ್ತೆಲ್ಲಾ ನೋಡ್ಕಂಡ್ ಈ ಮತ್ ಹೋಗ್ಕ್ ಅದ್ ನಾನು ವೈದ್ಯವನ್ಸದ ಗೋವದು ದೊಡ್ ದೊಡ್ಡ ಪ್ಲಾನ್ ಮಾಡ್ಬೇಕನದ ಅದ ಯಾವ ಎರಡು ಹ್ಮ್ ಹೋಯ್ವಿ ಒಂದ್ಸತಿ ಅದೇ ಹೋದ್ರ ಆಕಡೆ ದೊಡ್ಡದ ಹೋಗ್ಬೇಕಕ್ ಅನ್ನೋದ ಅದಂದ್ ನೋಡ್ಬಬೇಕಕ್ ಏನಂತ ನಾವು ಹೋಯ್ದ ಒಂದ್ಸತಿ ಅಲ್ಲೆಲ್ಲ ಎರಡ್ ಸಾವಿರದ ಇ ಇಪ್ಪತ್ತ್ ನಾಲ್ಕೇೋಯ್ದನಾ
ಹೌದಾ
ಪತ್ರನಾಕಂದ್ರ ಅಲ್ಲಾ ಎಷ್ಟು ಬಂದತ್ ಒಬ್ಬೊಬ್್ರ ಬೇ ಎರಡ್ ಸಾವಿರದ ಮುನ್ನೂರು ರೂಪಾಯಿ ರ್ು ಬಂತು ಹನ್ನೊಂದ ಜನ ಇದಐ ಗರುರ ಮುಗಸಂಡು ಖರ್ಚು ಬರ್ಲ್ ಅಷ್ಟು ಅ ಎಲ್ಲಾ ಇಲ್ಲೆಲ್ಲ ನಾವು ಹೆಂಗ ಖರ್ಚು ಮಾಡ್ತೇವಿ ಅದ್ರ ಮೇಲೆತ್ತ ನಾವ್ ಒಂದ್ ಕಡೆ ರೂಮ್ ಮಾಡಿಲ್ಲ ಒಂದ್ ಕಡೆ ಅಡಿ ಹೊರಗ ಊಟ ಮಾಡಿಲ್ಲ ಹೋಟೆಲ್ದಾಗ ಅಂದ್ರ ಕರ್ಚ್ ಕಡಿಮೆ ಬರ್ತ ನಾವೆಲ್ಲಾ ಕ್ರೂಜರ್ದಾಗ ಮಕ್ಕೊತಿದ್ವಿ ಆ ಡ್ರೈವರ್ಗ್ ಬ ಬಿಟ್ಟು ರಾತ್ರಿ ರಾತ್ರಿ ತ್ರಿ ಓಡ್ಸೋದೆ ಹಗಲತಿ ಎಲ್ಲ ನೋಡದು ಹಂಗಾಗಿ ನಾ ಅಲ್ಲೆಲ್ಲ ಇಲ್ಲಾ ಹದಮೂರು ರೂಪಾಯಿ ಕಿಲೋಮೀಟರ್ ಅಂದ್ ಮಾತಾಡವಿ ಇದ್ವಿ ಇಪ್ಪತ್ ಅವಂದೇ ಒಂದ ಎಷ್ಟು ಒಂದು್ ಇಪ್ಪತ್ ಸಾವಿರ ಆಗಿರ್ಬದು ಒಂದೊಂದ ಹಬ್ಬ ಸ್ಯಾರ ಆಗಿತ್ತು ಎಲ್ಲಾ ಹುಡುಗ್ರ ಎಲ್ಲ ಹಡುರು ಒಂದೇ ಬತ್ ಮತ್ತತ್ ಎಂಜೆ ಆತ್ತತ ಅದ್ ಹುಡುಗರು ಹೂಡ ಹೋದ್ರ ಹಂಗೆಲ್ಲ ತಿಗಡಿ ಅಲ್ಲಿೆಲ್ಲಿ ಎ ಬಾಳ ತಿತ್ರಿಗಾಡಿ ತಿತ್ರಿಗಡಿ ಮತ್ತ ಯ ಫಸ್ಟ್ ಎಲ್ಲಿ ದಾಂಡಿಲಿ ಹೋ್ದ್ವಿಪ್ಪ ರಾತ್ರಿ
ಹಾ
ಮುಂಜೆೆಯಲ್ಲಿಲ್ಲಿಲ್ಲ ಇದ್ದೀವಿ ನಾಲ್ಕು ಕಂಗ್ಗಳ ಇದಿವವಿ ಅಲ್ಲಿ ವಸರು ಮೀಸರು ಹೋಗಿ ಎ ್ರಶ್ ಆಗಿ ಮ ದಾಂಡಲಿ ನೋಡಿದ್ದೀ ದಾಂಡಿಿಲ್ಲ ಏನ ಇದಿಲ್ಲ ಅಲ್ಲಿೆಲ್ಲ ಬರ ಕ್ರಾಫ್ಟಿಂಗ್ ಅವೆಲ್ಲ ಮಾಡ್ಬೇಕ ರೊಕ್ಕೋ ಅಷ್ಟ ಖರ್ಚ ಆಾಗಿಿಲ್ಲಲ್ಲ ಬರ ಗಾರ್ಡನ್ ತಿರುಗಾಡಿದಿವವಿ ಎಲ್ಲಾ ಪೂರ ದಿನಕ್ಕೆ ದಾಂಡಿಲಿ ತಿರುಗಾಡಿ ಒಂದ್ ದಾಂಡಿಲಿಲಿ ರಾತ್ರಿ ದಾಂಡಿಲಿಂದ ಹೋಗ್ಬಿಟ್ಟ
ಗೋವಾಕ್ ಹೋದ್ರಿ ಟೋಟಲ್ ಎಷ್ಟ್ ದಿನ ಟ್ರಿಪ್ ಅಂತ ಪ್ಲಾನ್ ಹಾಕಿದ್ರಿ ನೀವು
ಹ ಎಷ್ಟ್ ಯಾರ್ ಬರ್ತಾರೋ್ರರು ಕರ್ಕೊಂಡ್ ಹೋದಿತ್ತ ಒಬ್ಬೊಬ್ಬ್ರ ಬೆೇಲೆ ಮೂರ್ ಮೂರ್ ಸಾವಿರ ಇಸ್ಕೊಂಡಿದ್ವಿ
ಹಾ ರೀ
ಅದ್ರಾಗ ವಾಪಸ್ ಳ್ನೂರ್ ಏಳ್ನೂರ್ ಕೊಡೋದ ಇತ್ತು ಮತ್ ರಾತ್ರಿ ಇದಕ್ ಬಿಟ್ಟಿಪಾ ಹೋಗೋಗಬುಟ್ಟ ಅಲ್ಲಿ ಬೆಳಗ್ಗೆ ಐದಕ್ಕ ಏನ್ ಇದ್ವಿ ಮುಂಜಾನೆ ಐದಕ್ಕಿದು ಮತ್ತೆ ಅಲ್ಲಿ ಒಂದ್ ಫ್ರೆ್ ಆಗಿ ಬ್ರಶ್ ಅ್ ಮಾಡ್ಕ ನಾಷ್ಟಸ ಮಾಡಿ ಮತ್ತೆ ಅಲ್ಲಿ ಬೀಚ್ ಬಾಗ ಬೀಚ್ ಅದೊಂದು ತಿರುಗಾಡಿಕಂತ ಹ್ಮ ಎಲ್ಲಾರ ನ ಪಿಡಿಕೊಂಡ ಅಮ್ಮ ಅವಾಗ ಮಳೆಗಳಿತ್ಲ ಮಳಿ ಇತ್ತ ಅಂದ್ರೆ ಅಲ್ಲಿ ಇದಾಗಲ್ಲ ಬೀಚಿನ ಮಳಿಗಿ ಪಬಡದೆ
ಹಾ ಬರ್ಬಾರ್ದು ಜಾಸ್ತಿ ಇ ಆಯ್ತ ಹಲೆಗಳು ಎಲ್ಲಾ ಜೋರ ಆಾಗಿಬಿಡ್ತವೆ ಮ
ಅದೇ ಅಲ್ಲೆಲ್ಲಾ ಹಿಂಗ ಆತ ಅಂತೇಳಿ ಯಾವಾಗ ಮಳೆ ಹೇಳಿ ಎಲ್ಲ ನೋಡ್ಕೊಂಡ್ ಇದಿದ್ ಬಿುಡ ಅವಾಗ ಎಲ್ಲ ಎಲ್ಲಿಗಾನ ಫಸ್ ವದರ್ಗ ನೋಡ್ೊಂಡ ಹೋಗ್ತಿದ್ವಿ
ಹಾ
ಹಂಗಾದ್ರೆ ಸೆಟ್ ಆಗ್ತದ ಕರೆಕ್ಟ್ ಎಲ್ಲ ನೋಡ್ಕೊಂಡು ಹೋಗಕ್
ಮತ್ತೆ ಎಲ್ಲಿಗಾರ ಪ್ಲಾನ್ ಹಾಕಿರೇನ್ರಿ ಟ್ರಿಿಗೆ ಹೋಗಕಕ್ ಮತ್ತೆ ಯಾವ
ಹೋಗ್ಬಬೇಕ ಹಂಗೆ ಟೈಮ್ ಸಕ್ಕಾ ಟೈಮ್ ಸಕ್ಕಾ ಒಂದ ಒಂದ ಡೇಸ್ ಲೀವ್ ತಗೊಂಡು
ಹಾ ಇವಾಗ ವೆದರ್ ಎಲ್ಲ ಕೋಡ್ರುತ್ತೆ ಆ ಕಡೆ ನೇಚರ್ ಕಡೆ ಹೋಗಕಿ ಇವಾಗ ಚೆನ್ನಾಗಿರುತ್ತ ಅದಕ್ಕೆ ಹಾ ಚಿಕ್ಕಮಂಗ್ಳೂರ್ ಸೈಡ್ ಹೋಗಕ್್ರೀ ಎಲ್ಲ ಅಲ್ಲಿ ಫುಲ್ ನೇಚರ್ ಇ ಚೆನ್ನಾಗಿರ್ತತಿ ಅಲ್ಲೆಲ್ಲ ಮುಳ್ಳಂಗಿರಿ ಇಲ್ಸ್ ಅಲ್ಲೆಲ್ಲ ಮಸ್ತ್
ಹ್ಮ್ ಅೆ ಕಡೆ ಎಸ್ು ದೂರ ಹೋಗ್ಬೇಕಂದ್ರೆ ಎರಡ್ ಮೂರ್ ದಿವ್ಸನ ಬೇಕು ಎರಡ್ ಮೂರ್ ನಾಲ್ಕು ದಿವ್ಸನ ಬೇಕು ಈ ಬರೇ ಒಂದ್ ದಿವ ಒಂದ್ ಎರಡ್ ದಿವ್ಸ ಹೋೋಗ್ತ ಅಂದ್ರೆ ಆಗಲ್ಲ ಕಡೆ ಎಲ್ಲ ಬಾಳ ಕ್ರೀಡಕ್ಕ ಆಾಗಲ್ಲ ಬಾಳ ಇದ ಆತ ಹೋದ್ರ ಹ್ಮ ಇಲ್ಲಿಂದ ಎಲ್ಲಾ ಸಟ್ ಮಾಡ್ಕೊಂಡ್ ಹೋಗ ಮೊದಲ ಇ ಎ ಕರುಜರ ಅ್ ಮುಿಸಕೊಂಡ್ ಹೋಗಬೇಕಕ್ ಎಲ್ಲ ಮುಸ್ಕೊಂಡ್ ಹೋಗಬೇಕಕ್ ಯಾಕಂದ್ರೆ ನಮ್ದು ಹೇಗ ಕ್ರೂಜರ್ ಮುಗಕೊಂಡು್ರೆ ಅಲ್ಲಿ ಲಾಡ್ ಜಡಿಯಂಗಿಲ್ಲ ಅದಗೆ ಮೊಖ ಮಾಡೋಷ್ಟೇಸ್
ಹಾ ಹೌದು
ಪ್ಲೌಡ್ ಹಾಕ್ಬಡೋದು ಮತ್ತ ಊಟದ ಸಾಮಾನ ಎಲ್ಲಾ ಸಕ್ ಒಂದು ಗ್ಯಾಸ್ ಸೇಯ್ಬೇಕು ಸಣ್ಣದ ಗ್ಯಾಸ್ ಇದ್ರ ಎಲ್ಲ ಅಡಗ ಇಿಡಿ ಮಾಡ್ಕಂಡು ಶಿಸತಾ
ನಾವೇ ಅಡ್ಗೆ ಮ್ಕಂದ್ರ ಎಲ್ಲ ಹೌದ್ರಿ ನಾವೇ ಅಡಗೆ ಮಾಡ್ಕಂದ್ರೆ ಎಲ್ಲಾ ಖರ್ಚೆಲ್ಲ ಜಂಗೆ ಉಳತೆ
ಕ ಇ ಅಂದ್ರೆ ಬೇ ತಿರಿಾಡದ ನೋಡೋದು
ಹ ರೀ ಕ್ರಷ ಕ್ರಶಾರ್ ನ್ ಅಕ್ಕಂಬಟ್ರ ಮುಯತ್ ಮುಯತ್ ಮತ್ತೆ ಮಕಳ ಮತ್ತೆ ಎದಳ ಮತ್ತೆ ಫ್ರೆಶ್ ಆಫ್ ಆಗೋದು ಮತ್ತೆ ಸ್ಲಸ್ ಆ
ಮತ್ತತ್ ಅದೇ ಅಲ್ಲೇ ನೀರಂತ್ರ ಅಲ್ಲಲ್ಲಿೆಲ್ಲಿ ಸಿಕ್ಕೆ ಸಿಗ್ತಾವ ಆ ಕಡೆ ಎಲ್ಲಾ ನೀರಿಂದ ಏನ್ ಸಮಸ್ಯೆ ಇಷ್ಟ ಆರಾಮ್ ಅಲ್ಲಿ ಎಲ್ಲ ಇದ್ದು ಹಿಂಗೆಲ್ಲಾ ಮುಚ್ಕೊಂಡು ಟ್ರಿಪ್ ಹೊಡ್ಬೇಕಂದ್ರೆ ಹಿಂಗಗೆ ಇರ್ಬೇಕು ಒಂದ್ ನಾಲ್ಕು ರೂಪಾಯ ಉಳಸಿ ಜಾಸ್ತಿ ತಿಗಾಡಬೇಕು ಲಕ್ಸುರಿ ತಿರುಗಾಡಿಂತ ಹೋಟಲ್ ಗಿಟಲ್ ಮಾಡಿ ಅದ್ರಕಿಂತ ಚಲೋ ಆರಾಮ್ ಒಂದ್ ಅದೇ ರೊಕ್ಕ ಉಳಿಸಿ ಇನ್ನೊಂದು ಎರಡು ಪ್ಲೇಸ್ ಜಾಸ್ತಿ ನೋಡಿ ಬರ್ಬೇಕು ನಾವು
ಹಾ ಹೌದ್ರಿ ಕರೆಕ್ಟ್ ಸುಮ್ನೆ ಏನ್ರೀ ಸುಮನೆ ದೊಡ್ ದೊಡ್ ಲಡ್ಜ್ನೆ ಹೋಗೋದು ಮಕ್ಕನ್ದ ಎಲ್ಲ ವೇಸ್ಟ್ರೀ ತ್ ಫ್ರೆಂಡ್ಸ್ ಜೊತೆಗೆ ಹಿಂಗೆ ತಂದು ಆರಾಮ ಅಲ್ಲಿ ಎಂಜಾಯ್ಮೆಂಟ್ ಇರ್ತತಿ ಎಲ್ ಬ ಅಲ್ಲಿ ಕೃಷಾರ್ನ ಮಕ್ಕಾನ ದು ಎದಾಳದು ಫ್ರೆಂಡ್ಸ್ನ ಇರ್ತಾರ
ಎಂಜಾಯ್ಮೆಂಟ್ ಆತ ಅದೇ ಒಂತರ ಕ್ರಿಕೆಟ್ ಒಂದ ಇದ್ರಾಗ ಹೋಗ್ಬೇಕಂದ್ರೆ ಹೆಂಗ್ ಹೋಗ್ಬಪ್ಪ
ಏನ್ರೀ
ಈಗ ನಾವು ಚಲೋ ಕ್ರಿಕೆಟರ್ ಆಗ್ಬೇಕಂದ್ರೆ ನಾವು ಹೆಂಗ್ ಹೆಂಗ್ ಏನೇನ್ ಆಾಡಿ ಎಲ್ಲಿಲ್ಲಿ ಎಕಡೆ ಕಡೆ ಅದಕ ಒಂದು ನಾವು ದೊಡ್ಡ ಕ್ರಿಕೆಟ್ ಆಗ ಸಾಧ್ಯ
ಮೊದ್ಲು ಇ ಫಸ್ಟ್ ಕೋಚಿಂಗ್ ಇ ಸೇರ್ಬೇಕ್ರೀ ಫಸ್ ಕೋಚಿಂಗ್ ಇ ಹೇಳಿ ಕೋಚಿಂಗ್ ವಸ್ ಹೋಗಿ ಆ ಕೋಚಿಂಗ್ ಚಲೋ ಕೋಚಿಂಗ್ ಆ ಮೊದ್ಲಿಂದಾನೇ ಫುಲ್ ಪ್ರಾಕ್ಟೀಸ್ ಮಾಡಕ್ ಅ್ರೆ ಈ ನಮ್ದ ರ ರಾಹುಲ್ ದ್ರಾವಿಡ್ ಸ್ಟೇಡಿಯಂ ರಾಹುಲ್ ದ್ರಾವಿಡ್ ಐತ್ರಿ ಇಲ್ಲಿ ಬೆಂಗ್ಳೂರ ಆಗ ಒಂದು ಕೋಚಿಂಗ್ ಸೆಂಟರ್ ಅಲ್ಲಿ ಎಲ್ಲ ಅಲ್ಲಿಂದಾನೇ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರಣಜಿಿಗೆ ಸೆಲೆಕ್ಟ್ ಆಗಿ ಅಲ್ಲಿಂದಾನ ಐ ಪಿ ಎಲ್ ಗೆ ಹೋಗಕಲ್ರರಿ ಫಸ್ಟ್ ರಣಜಿಗೆ ಸೆಲೆಕ್ಟ್ ಆಗಕಿಂತ ಮುಂಚೆ ಫಸ್ಟ್ ಎಲ್ಲಾ ಡಿಸ್ಟ್ರಿಕ್ಟ್ ಲೆವೆಲ್ ರಣಜಿ ಅಂತ ಅಂದ್ರೆ ನಮ್ ಕ ಈಗ ಹೆಂಗೆ ಐ ಪಿ ಎಲ್ ನಡೀತ್ ನೋಡ್ರಿ ಸ್ಟೇಟ್ ವೈಸ್ ಹಂಗೆ ರಣಜಿ ಅಂತ ನಡೀತಾರೆ ಸರ್ ಅದ್ರ ಕೆಳಗೆ ಐ ಪಿ ಎಲ್ ತಳ ರಣಜಿ ಅಂತ ಒಂದು ಟೀಮ್ ಇದು ಕರ್ನಾಟಕ ಮಹಾರಾಷ್ಟ್ರ ಕೇರಳ ಅ ಹಂಗ ಆಡಿಸ್ತಾರೆ ಅದು ರಣಜಿ ಸೆಲೆಕ್ಟ್ ಆಾಕಂದ್ರ ಅದಿಂತ ಮುಂಚೆ ಫಸ್ಟ್ ಇದ್ರಾಗ ಆಡಿಸ್ತಾರೆ ರೀ ಡಿಸ್ಟ್ರಿಕ್ಟ್ ಲೇವಲ್ಲ
ಫಸ್ಟ್ ರಣಜಿ ಆಡಿ ಆಮೇಲೆ ಸ್ವಲ್ಪ ಇದು ಯಾವ್ದನ್ ಬ್ಯಾರೇಜ್ ಮಾಡ್ಕೋಬಹುದು ಮತ್ತೆ ಐ ಪಿ ಎಲ್ ಅದು ಆಡಿ ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲ್
ಹಾ ಆಯ್ತ್ರಿ ಒಂದ್ಟ್ಟ ರಾಣಿಜಿಗೆ ರಾಣಿಜಿ ಚೋಲ ಆಡ್ತ ಅಂದ್ರೆ ಮುಯತ್ರಿ ಆಯ್ತ್ ಪಲ್ಲಿ ಸೆಲೆಕ್ಟ್ಗಿಬಿಡ್ತೀರಿ ಎಕ್ಸಾಂಪಲ್ ಇಲ್ಲಿ ಹ ಅದೇ ವೈಭೈಸವರಂಶತ್ಾಡ್ರಿ ಎಕ್ಸಾಂಪಲ್ ಲ್ ನೋಡ್ರಿ ಅವ್ ರಣಿಜಿ ಒಂದ್ ಎರಡ್ ಮ್ಯಾಚ್ ಕರೆಕ್ಟ್ ಆಡ್ಬಿಟ್ಟು ಇಲ್ಲಿ ೈಫ ಎಲ್ ಬಂದು ಹ ಇವಾಗ ಫುಲ್ ಅವಂದ ಇದ ಅಡಕ ಹಚ್ಚಿ ಬಿಟ್ಟಾನ ಫಸ್ಟ್ ಐ ಪಿ ಎಲ್ ದಾಗ ಆ ಆ ರಾಜಸ್ಥಾನ್ ರಾಯಲ್ಸ್ ರೀ ಲ್ಲ ಹ ಅವನ್ರಿ ಅವನ್ರಿ ಇೋ ಪಫಸ್ಟಿಗೆಲ್ಲ ಇನ್ನ ಕಮ್ಮಿ ಕೊಟ್ಟಾರೀ ಇವಾಗ ಒಂದ್ ಮೂರ್ ಕೋಟಿ ಹಂಗಗೆ ಕೊಟ್ಟ
ಮೂರ್ ಕೋಟಿ ಅಂದ್ರ ಸ್ವಲ್ಪ ಐತೆೇನು
ಅಲ್ರರಿ ಅ ಅದ ಅಂದ್ರೆ ಯಂಗ್ಸ್ಟಾರ್ ಅಲ್ಲ ಅದಕ್ಕಿನ್ನ ಕಮ್ಮಿ ಕೊಟಾರ ಇವ್ರಿಗೆಲ್ಲಾ ಬೇರ್ ಬೇರೆ ಲ್ಲ ಜಾಸ್ತಿ ಶ್ರೇಯಸರ್ ಅವರಿಗೆಲ್ಲ ಇಪ್ಪತ್ತೈದು ಕೋಟಿ ಕೋಟರ್ರೀ ಅವರು ರಿಗೆಲ್ಲ ಈ ಸಲ ಅವಂದ ಹೇಗೈತ್ರಿ
ಇವ್ನಿಗೆ ಏನ್ ಬೇಕಿ ಬ್ಯಾಡ ಬೇಡ ಒಂದ ಇಪ್ಪತ್ತೈದು ಕೋಟಿ ಅಂದ್ರೆ ಸ್ವಲ್ಪ ಇದ
ಹ ಒಂದ್ ಸೀಸನ್ ಆಡಿದ್ರೆ ಮುಗಿತ್ರಿ
ಸಾಕಣಿ ಮತ್ತ ಏನ್ ಕ್ರಿಕೆ ಅಂದ್ರ ಇದ್ರಾಗು ಒಂಂತರಾ ಇನ್ಕಮ್ ಬಾಳ ಅದನಂಗೈತಿ
ಹ ಇನ್ಕ ಒಂದ್ಸಲ ಸೆಲೆಕ್ಟ್ ಆಯತ ಅಂದ್ರ ಮುಗಿತ್ರಿ ಐ ಪಿ ಎ ನ ಸೆಲೆಕ್ಟ್ ಆಯ್ತ ಕ್ಲಿಕ್ ಆಯ್ತ ಅಂದ್ರೆ ಮುಗಿತನ ಇಡೇರ್ ಇರಲ್ರಿ ಅದ್ರಾಗ ಮತ್ತೆ ಅಪ್ಪ ವಪಸ್ ಒಂದ್ಸಲ ಕ್ಲಿಕ್ ಆಗ್ಕ್ ಅಷ್ಟೇ ರೀ ಲೈಫ್ ಚೇಂಜ್ ಆಕತ್ ಫುಲ್
ಒಂದ್ ಚಲ ಕ್ಲಿಕ್ ಆದ್ರ ಆಯ್ತ ನೋಡಿ ಅಷ್ಟು ಕೋಟೆನ್ ಗಟ್ಲಿ ಅಂದ್ರೆ ಸ್ವಲ್ಪ ಅಂತ ಎಲ್ಲ ಮುಚ್ಚ ಮೆ ಕಾಲೇಜ್ ಕಡೆಗೆ ನಾನ್ ಈಗ ಹೆಂಗಗೆ ಒಂದ್ ಆದ್ರ ಆಯ್ತು ಇಲ್ಕಂದ್ರಲ್ಲ ಅದಕ ನಾ ಏನ ನಿನ್ಗ ನ ಅನ್ಸ ಕ್ರಿಕೆಟ್ರೆ ಅದಂದೇ ಮಾಡ್ಬೇಕ ಏನ್ ಮತ್ತ
ಸ್ಟಾರ್ಟಿಂಗ್ ಪ್ರೈಸೇ ಥರ್ಟಿ ಲಾಕ್ ನ ಕಂಡೀಷನ್ ಯ್ದಾರ ಯಾರು ಯಂಗಸ್ ್ಟಲಿ ಏನಾರಲ್ಲ ಸ್ಟಂಗ್ ಪ್ರೈಸಸ್ ತರ್ಟಿ ಲ್ಯಾಕ್ ಇ ಸಾರ್ಟ್ ಆಕೈತ್ೀ ಅವ್ರದದು ಹ ಸೆಲೆಕ್ಟ್ ಆಡ್ಲಿಲ್ಲ ಅಂದ್ರೆ ಕಷ್ಟದ ಅಂದ್ರ ಜಗ್ಗಿ ಕಷ್ಟ ಪಡಾಕ್ ರೀ ಅಂದ್ರ ಹ ಆ ಆ ಲಕ್ಕ ಲಕ್ಕ ಇರ್ಲಿಲ್ಲ ಅಂದ್ರೆ ಏನಾಗಲ್ರೀ ಲಕ್ಕನ ಇರ್ಬೇಕು ನಮ್ ಪ್ರಾಕ್ಟೀಸ್ ಇರ್ಬೇಕ ಹಾರ್ಡ್ ವರ್ಕ್ನ ಇರ್ಬೇಕು ಹ
ಬರ ಬಗ್ಗೆ ಒಂದು ಧ್ಯಾನ ಕೊಟರು ಅದ ಹೆಂಗಗೆ ಅನು ಗಮನ ಕೊಟ್ಟು ಓದದು ಅ ಫ್ಯೂಚರ್ ಎಲ್ಲ ನಾವ ಒಂದು ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ಸ್ ಎಲ್ಲ ಇಂಥವಕ್ಕೆೆಲ್ಲ ತಿರಿಯಾಡ್ಬೇಕು ನಾವು.
ಹಾ ಅದು ಕರೆಕ್ಟ್ ಇದು ಕ್ರಿಕೆಟ್ಗ್ ಲಕ್ ಮ್ಯಲ್ರಿೀ ಒಂದ್ ಕ್ಲಿಕ್ ಆಯ್ತಂದ್ರೆ ನಿನ್ ಅದು ಇಡೀ ಇರಲ್ರಿ ಇ ಲೈಫ್ ಹಾಗೆಲ್ಲ ಅಂದ್ರೆ ಏನಿಲ್ಲ ಮತ್ತೆ ಇಲ್ಲಂದ ಸ್ಟಡಿ ಕಡೆ ಈ ಕಡೆ ನೋಡ್ಬೇಕ್ರೀ ಸುಮ್ನೆ
ಎರಡು ಬ್ಯಾಲೆನ್ಸ್ ಮಾಡ್ಬೇಕು ಓದೋದನ್ ಮಾಡ್ಬೇಕು ಮತ್ ಇದನ್ ಮಾಡ್ಬೇಕು ಅದಂಗಗೆ
ಹಾ ಎರಡು ಬ್ಯಾಲೆನ್ಸ್ ಮಾಡ್ಬಿಡ್ಬೇಕ್ರೀ ಯಕಡೆ ಅದೇ
ಹ್ಮ್ ಜಾಸ್ತಿ ಫೋಕಸ್ ಅದ್ರ ಮೇಲೆ ಕಡಬೇಕಕ್ ಹಂಗ ಡಿಗ್ರಿ ಗ್ರಿ ಅಂತ ಎಲ್ಲ ಸಣ್ಣ ಪುಟ್ಟ ತೋಂತ ಹೋಗಿಬೇಕ ಹಂ ಆಲೆ ಕಂಪಿಟಿವ್ಗದ ಅಂದ್ರೆ ಡಿಸಿಪ್ಲಿನ್ ಆಗಿ ಕನ್ಸಿಟ್ಯನ್ಸಿಂದ ವರ್ಕ್ ಮಾಡ್ಬೇಕಕ್ ನಾವು ಕ್ರೆಟ್ ಕ್ರಿಕೆಟ್ ಒಂದು ಹೆವಿ ಯಬೇಕಂದ್ರೆ ಡಿಸಿಪ್ಲಿನ್ ಎಲ್ಲಾ ದಿನ ಪ್ರಾಕ್ಟೀಸ್ ಮಾಡ ಕರೆಕ್ಟ್ ಟೈಮ್ ಟು ಟೈಮ್ ಎದ್ದೇಬೇಕಂದ್ರೆ ಎದಳ್ಬೇಕು ಹಿಂಗೆಲ್ಲ ಫಿಸಿಕಲ್ ಮತ್ ಫಿಸಿಕಲ್ ಚಲೋ ಇರಬೇಕು
ಹಾ ಚಲೋರ್ ಆಕ್ತ ಫಿಸಕ್ಲ್ ಫಿಟ್ನೆಸ್ ಎಲ್ಲಾ ಚಲೋರಕ್ ಇವನ್ ಎಕ್ಸಾಮ್ ಪಾರ್ಥ ಪಟೇಲ್ ಅಂತ ಒಬ್ಬ
ಏನದೆ ಎಲ್ಲಾ ಕರೆಕ್ಟ್ ಇರಬೇಕು
ಹಾ ರೀ ಪಾರ್ಥ ಪಟೇಲ್ ಅಂತ ಒಬ್ಬ ನಡ್ತಿದ್ ನೋಡಿ ಮುಂಬೈದಾಗ ಕೀಪರ್ ಆಗ ಮತ್ತೆ ಆರ್ ಸಿಬ ಬಂದು ಕೀಪರ್ ಅವ್ನ್ ಟೆಂತ್ ಎಕ್ಸಾಮ್ ಇತ್ರಿ ಅವ್ ಟೆಂತ್ ಎಕ್ಸಾಮ್ ಬಿಟ್ಟು ಹೋಗಿ ಕ್ರಿಕೆಟ್ರ್ದ ಮ್ಯಾಚ್ ಇತ್ತಸ್ರರಿ ಮೇನ್ ಮ್ಯಾಚ್ ಇತ್ತು ಅದು ಫೈನಲ್ ಮ್ಯಾಚ್ ಚ ಅವನು ಅದ ಕ್ಲಿಕ್ ಆಗಿ ಫುಲ್ ಎಲ್ಲ ಅವ್ನು ಕೋಟೆಂಗಟ್ಲೆ ದುಡಿದ್ರೆ ಇವಾಗ ರಿಟೈರ್ಮಂಟ್ ಕೊರರಿ ಅವ್ ಪಾರ್ತಿ ಪಟೇಲ್ ಅಂತಟಂತ್ ಫೈನಲ್ ಎಕ್ಸಾಮೇ ಬಿಟ್ಟ ಹೋಗಿದ್ರ ಅವನು ಅಂದ್ರೆ ಅಷ್ಟು ಫುಲ್ ಕ್ರಿಕೆಟ್ ಬಗ್ಗೆ ಕಾನ್ಫಿಡೆನ್ಸ್ ಇತ್ತು ಲಕ್ಕ ಕೂಡ ಇರ್ತರಿ
ಯಾವ ಏನ ನ ತೋಲಿಲ್ಲಪ್ಪ ಫೇಲ್ ಅ ಆದಂದ್ರ ಈ ಕಡೆ ಎಕ್ಸಾಮ್ ಅ ಇದುದು ಅದ
ಅದುಯ್ತು ಲಕ್ಕರ್ ಬ ಅಕ್ಕಿಲ್ಲ ಅ್ರ ಏನಾಗಲ್ರಿ ಎಷ್ಟ ಆಡೋ
ಆತದ ಆಗಲ್ಲ ಯಾಂದ ಏನ್ ಹೇಳಂಗ ಬರ್ಲ ಏನಲ್ಲ ಆಯ್ತ ಅಂದ್ರ ಆಯ್ತು ಅಲ್ಲಿಿಲ್ಲ ಅಂದ್ರ ಮತ್ತತ್ ಈ ಕಡೆ ಅದನ್ನಿಲ್ಲಲ್ಲ ಇಕಡೆ ಇದನ್ ಇಲ್ಲ ಫ್ಯೂಚರ್ ಅದೆ ಎರಡ್ಡು ಬ್ಯಾಲೆನ್ಸ್ ಮಾಡ್ಕನ್
ಎರಡು ಬ್ಯಾಲೆನ್ಸ್ ಮಾಡಕ್ರ್ ಹೋದು ಮೇನು ಫಿಟ್ನೆಸ್ ಇರ್ಬ್ರೀ ಎಲ್ತ್ ಎಲ್ಲ ಕರೆಕ್ಟ್ ಬೇಕಕ್ಕು ಹ್ಮ್
ಹಸನಂದ್ರ ಮತ್ತ
ಹ